ಆಯ್ಕಯ
ಊಟ ಮಾಡ್ತಿದ್ದೆ ಇ ಅಷ್ಟೇ ಸರಿ ಈ ಇಡದ ಹೆಂಗೆ
ಏನು
ಸ್ಪೀಕರ್ ಸ್ಪೀಕರ್ ಇಡೋದು ಹೆಂಗೆ
ಪೇಸ್ಟ್ ಸ್ಪೀಕರ್ ಬರಲ್ಲ ಕಿವಿಲೇ ಇಟ್ಕೋಬೇಕು ನಂದು ಚಾರ್ಜ್ ಇರ್ಲಿಲ್ಲ ಫೋನಲ್ಲಿ ಚಾರ್ಜ್ ಆಗ್ಬೇಕಿತ್ತು ಆದ್ರೂನು ಹ ಸ್ಪೀಕರ್ ಇಲ್ಲಲ್ಲ ಅದಕ್ಕೆ ಕನೆಕ್ಟ್ ಮಾಡ್ಕೊ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊ
ಬ್ಲೂಟೂತ್ ಚಾರ್ಜ ಹಾಕಿದ್ದೇನ್ ಬಿಡ ಏನ್ ಬೇಡ ಹೇಳ ಎಲ್ಲಿ ಹೋಗತಸ ಸಲ್ಲಡ್ಕ ಬೇ
ಏ ಕೆಲ್ಸ ನನ್ಗಲ್ಲ ಕಣೇ ನ್ ಫ್ರೆಂಡ್ಗೆ
ಹ್ಮ್
ನನ್ನ ಫ್ರೆಂಡ್ ನನ್ನ ಫ್ರೆಂಡ್ಗೆ ಮನೇೆಯಲ್ಲಿ ಇದ್ಲ ಅವಳು ಅದಕ್ಕೆೇ ನು ಕೆಲ್ಸ ಬೇಕಾಗಿತ್ತು ಕೆಲ್ಸಕ್ ಇರ್ಕೊ ಬರೋಣ ಬಾ ಅಂತಂದ್ಲು ಅದಕ್ಕೆ ಅಲ್ಲಿ ಒಂದ್ ಕೆಲ್ಸ ನೋಡಿದ್ವಿ ಹೋಗಿದ್ವಿ ಅದೇನೋ ಪಿಕ್ಕಿಂಗು ಪ್ಯಾಕಿಂಗು ಮತ್ತೆ ಸ್ಕ್ಯಾನರ್ ಅಂತೆ ಅ ಕೇಳ್ಕೊಂಡ್ ಬಂದ್ವಿ ಒಂದೇ ಶಿಫ್ಟ್ ಇರೋದು ಜನರಲ್ ಶಿಫ್ಟ್ ಮಾತ್ರ ಬೆಳಿಗ್ಗೆ ಒಂಬತ್ ಗಂಟೆಗೆ ಹೋಗಿ ಸಾಯಂಕಾಲ ಐದ್ ಗಂಟೆಗ ಅಂದ್ರೆ ಬಂದ್ಬಿಡೋದು ಏಪ್ರಿಲ್ ಕೊಡ್ತಾರಂತೆ ಶೂ ಕೊಡ್ತಾರಂತೆ ಬೇರೋಸ್ ಅಲ್ಲಿ ವರ್ಕ್ ಮಾಡೋದು ಬಟ್ಟೆದು ಬೇರೋ ಗಾಡ ಇದು ಗಾರ್ಮೆಂಟ್ಸ ಗಾರ್ಮೆಂಟ್ಸ್ ಅಲ್ಲಿ ಮಾಡೋದು ವರ್ಕ್ನ ಆಟೋ ಟ ಅವರ್ ಏ ಇರುತ್ತ ಟ ಏ ಅಂ ಬಂದಬಟ್ಟು ಎ ಕ ಆ ಹದ ಸಾವಿರ ಬರುತ್ತ ಆಮೇ ತಿಗ ಅದು ಏನಮ್ಮ ಅಹ ಸಂಡೇ ಲೀವ್ ಕೊಡ್ತಾರಂತೆ ಸಂಡೆ ಲೀವ್ ಅಮೌಂಟ್ ಕಟ್ ಆಗಲ್ವಂತೆ ಅದು ಅಮೌಂಟ್ ಹಾಕಕೊಡ್ತಾರಂತೆ ಮತ್ತೆ ಓಟಿ ಇರುತ್ತಂತೆ ಒಂದ್ ತಿಂಗಳಿಗೆ ನೂರ ಐವತ್ತು ಅವರ್ಸ ಓಟಿ ಇರುತ್ತಂತೆ ಕಂಪಲ್ಸರಿ ಮಾಡ್ಲೇಬೇಕಂತ ತ್ತೆ ಅದಕ್ಕೆ ಒನ್ ಅವರ್ಗೆ ಒೂರ ಇಪ್ಪತ್ತೈದು ರೂಪಾಯಿ ಹಾಕೊಡ್ತೀವಿ ಅದು ನೂರ ಐವತ್ತು ವರ್ಸಿಗೆ ನೀವು ಸ್ಯಾಲ್ರಿಗಿಂತ ಓಟಿ ದುಡ್ಡೇ ಜಾಸ್ತಿ ಆಗುತ್ತೆ ಹದ್ನೆಂಟು ಸಾವಿರ ಹದ್ಿನಂ ಸಾವಿರ ಚಿಲ್ಲರೆ ಆಗುತ್ತೆ ನಾರ್ಮಲ್ ಅಂದ್ರೆ ಡೈಲಿ ಡ್ಯೂಟಿ ಬರ್ತರಲ್ಲಾ ಅದಕ್ಕಿಂತ ಓಟಿ ಮಾಡ ಓಟಿ ದುಡ್ಡೆ ಜಾಸ್ತಿ ಆಗೋುದು ಹದ್ಿನಂು ಸಾವಿರ ಆಗುತ್ತೆ ಟೋಟಲ್ ಆಗಿ ಮೂವತ್ತರಿಂದ ಮೂವತ್ತೆರಡು ಸಾವಿರ ಬರುತ್ತೆ ಅಂತ ಅಂತಿದ್ರು ಬಟ್ ಅಷ್ಟು ಓಟಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಈ ಇವಾಗ ಸೇರ್ಸ್ಕೋಬೇಕಾದ್ರೆ ಮಾತ್ರ ನೂರ ಐವತ್ ಅವರ್ಸ ಓಟಿ ಬರುತ್ತೆ ಹುಡುಗೂರ್ರಿಗೆ ಮಾತ್ರ ನೈಟ್ ಶಿಫ್ಟ್ ಹುಡುಗರಿಗೆ್ಟ ಮಾರ್ನಿಂಗ್ ಶಿಫ್ಟ್ ಅಷ್ಟೇ ಜನರಲ್ ಸು್ಟ ಅಷ್ಟೇ ಅಂತ ಹೇಳ್ತಾ ಇದ್ರು ಅವ್ರಿಗೆ ನೂರ ಎಂಬತ್ ಅವರ್ಸಂತೆ ಒಂದು ನೂರಎಂಬತ್ತು ಅವರ್ಸ್ ಅಂತೆ ನೂರ ಎಂಬತ್ತು ಅವರ್ಸ್ ಅಂತೆ ಒಂದು ಮಂತಿಗೆ ಅವ್ರಿಗೂ ಸೇಮ್ ಒನ್ ಅವರ್ ನೂರು ಇಪ್ಪತ್ತ ಐದು ರೂಪಾಯಿ ಓಟಿ ಹುಡುಗುರ್ಗೆ ಹುಡುಗುರ್ ಓನ್ಲಿ ನೈಟ್ ಶಿಫ್ಟ್ ಅಷ್ಟೇ ಅಂತೆ
ಎಜುಕೇಶನ್
ಎಜುಕೇಶನ್ ಏನಿಲ್ಲ ಎಸ್ ಎಸ್ ಎಲ್ ಸಿ ಪಿ ಎಸ್ ಸಿ ಪಾಸ್ ಆರ್ ಫೇಲ್ ಪಿಕ್ಕಿಂಗು ಪ್ಯಾಕಿಂಗು ಸ್ಕ್ಯಾನಿಂಗು ಮತ್ತೆ ಬಾರ್ ಕೋಡ್ ಅನ್ಸದು ಬಾರ್ ಕೋಡ್ ಅನ್ಸೋದು ಕೆಲಸ
ನೀನ್ ಅನ್ಕೊತಿದೀಯಾ
ನಾನೇನ್ ಅನ್ಕೊಂಡಿಲ್ಲ ಕಣೆ ಅವ್ಳ ಜೊತೆ ಹೋಗಿದ್ದವಳ ಕೆಲ್ಸ ಇಲ್ಲ ಅಂದ್ಲಲ್ಲ ಮಂಡೇ ಬರ್ರಿ ಅಂತ ಹೇಳಿದ್ರು ಮಂಡೇ ಜಾಯ್ನ್ ಆಗಿ ಅ ಏನು ಇಂಟರ್ವ್ಯೂ ಇರಲ್ಲ ಏನಿರಲ್ಲ ಅಂತಂದ್ರು ಡೈರೆಕ್ಟ್ ಜಾಯ್ನಿಂಗ ಅಂತ ಹೇಳ್ತಾ ಇದ್ರು ನಾನಾ ಹಾ ಬೆಳಗ್ಗೆ ಒಂಬತ್ ಗಂಟೆಗೆ ನೈಟ್ ಶಿಫ್ಟ್ ನ ಎಲ್ಲಾರ್ದು ಒಂದೊಂದು ಶಿಫ್ಟು ನಿ ಮಾರ್ನಿಂಗು ಅವಳ್ದು ಸೆಕೆಂಡ್ ಶಿಫ್ಟ್ ನ ಶಿಫ್ಟ್ಮ ಇವಾಗ ಹೋಗ್ತೀನಿ ಇಲ್ಲ- ಅಲ್ವತ್ತೈದು ಅವಳು ಬರ್ತಾಳಲ್ಲ ಭೀಶಫ್ಟು ಹಲೋ
ಹ್ಮ್
ಹ್ಮ ಹೇಳು ಕಾವ್ಯಾ ಈ ಬಟ್ಟೆನ ಹಂಗ್ ಡೋಗ್ ಅನ್ಸಿ ಇಟ್ಟ ಮಲ್ಕೋಬೇಕಂತೆ ಈತರ ಹಿಂಗ ಇಡ್ಬೇಕು ಈತರ ಇಟ್ಟ ಅನ್ಸಿದ್ರೆ ಇದು ಕರೆಕ್ಟ್ ಆಗ ಕೂತ್ಕೊಳ್ತಿ ಈತರ ಹಿಗೆ ಅಂದ್ರೆನ್ ಮಲ್ಗಿರ್ತಯಲ್ಲ ಫೋನ್ ತಗಿ ಎಲ್ಲ ಅಂತ ಅವಳ ಹೇಳ ಹಲೋ
ಹ್ಮ ಹೇಳ್
ಹಾ ಅದೇ ಕೇಳ್ಕೊಂಡ್ ಬಂದಿ ಇಷ್ಟ್ ಹೇಳಿದ್ರು ಕ್ಯಾಬು ಐತಂತೆ ಹೊಸಕೋಟೆಗೆ
ಹಾ
ಹೊಸಕೋಟೆ ಕ್ಯಾಬ್ ಐತಂತೆ ಅದಕ್ಕೆ ಮತ್ತೆ ತಿರ್ಗಾ ಇನ್ನೊಂದ ಏನ್ ಹೇಳಿದ್ರು ಅಂದ್ರೆ ಹ ಕಾಟರ ಮಟಮ ಕಲ್ಲಗ್ ಹೋಗ್ತಾರಲ್ಲ ಬಸ್ಸು ಒಂದ್ ನಿಮಿಷಕ್ಕೊಂದ ಇರುತ್ತೆ. ಹೊಸಕೋಟೆಯಿಂದ ಅ ಅದು ಎಷ್ಟಾಗುತ್ತೆ ಅಂದ್ರೆ ಐದ್ ನಿಮಿಷ ಆಗುತ್ತೆ ಅಷ್ಟೆ. ಹ ಅದ್ನೇ ಕೇಳಿದೆ. ಹ್ಮು ಐದ್ ನಿಮಿಷ ಆಗತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋಕೆ ಅಷ್ಟೇ.
ನಿನ್ನ್ ಫ್ರೆಂಡೇ ಹೋಗ್ತಾಳೋ ಇಲ್ವಾ.
ಹೋಗ್ತಾಳಂತೆ ಅವಳ ಜೊತೆಗೆ ಇನ್ನೊಬ್ಳು ಹೋಗಿದ್ದಾಳೆ ಅವ್ಳು ಅವಳು ಸೇರ್ಸಿ ಮಂಡೆ ಜಾಯ್ನ್ ಆಗಕ್ ಹೇಳಿದ್ದಾರೆ ಡೈರೆಕ್ಟ್ರ್ ಬನ್ನಿ ಐಡಿ ಕಾರ್ಡ್ ಕೊಡ್ತೀವಿ ಡಾಕ್ಯುಮೆಂಟ್ಸ್ ತಗೊಂಡ್ ಬನ್ನಿ ಮತ್ತೆ ತಿರ್ಗಾ ಅ ಇದು ಪಿ-ಯು-ಸಿ ಮಾರ್ಸ್ ಕಾರ್ಡ್ ಎಸ್-ಎಲ್-ಸಿ ಮಾರ್ಸ್ ಕಾರ್ಡ್ ಎರಡು ಫೋಟೋ ಬ್ಯಾಂಕ್ ಪಾಸ್ಬುಕ್ಕು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಅಷ್ಟೆ.
ಹಾ
ಅಷ್ಟೇ ಹೇಳಿದ್ದು. ಅದಕ್ಕೆ ಇಷ್ಟ ಹೇಳಿದ್ರು ಕೇಳ್ಕೊಂಡ್ ಬಂದ್ವಿ ಆಮೇಲೆ ಊಟ ಊಟ ಕೊಡಲ್ವಂತೆ ನಾವೇ ಇಪ್ಪತ್ ರೂಪಾಯಿ ಪೇ ಮಾಡ್ಬಿಟ್ಟು ಕ್ಯಾಂಟೀನ್ ಐತೆ ಬಟ್ ಒಳಗಡೆ ಇಪ್ಪತ್ ರೂಪಾಯಿ ಪೇ ಮಾಡಿ ನಾವೇ ಊಟ ಮಾಡ್ಕೋಬೇಕಂತೆ ಬಟ್ ಈ ಮಂತ್ ಇಂದ ಏನು ನೆಕ್ಸ್ಟ್ ಮಂತ್ ಈ ಮಂತ್ ಇಂದ ಅಂದ್ರೆ ಜುಲೈ ಮಂತ್ ಇಂದ ಏನೋ ಊಟಾನು ಫ್ರೀ ಕೊಡ್ತೀವಿ ಅಂತಿದಾರಂತೆ ಅಪ್ಲೈ ಮಾಡಿದಾರಂತೆ ಕಂಪ್ನಿಗೆ ನೆಕ್ಸ್ಟ್ ಮಂತ ಇಂದ ಊಟ ಫ್ರೀ ಕೊಡ್ತಾರಂತೆ. ಅದಕ್ಕೆ ಹೋಗಿದ್ವಿ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿತ್ತು ರೀಲ್ಸ್ ಅದು. ನಾನನ್ ಅವಳಿಗೆ ಕಳ್ಸಿದ್ದೆ ಅವಳ ಡೈರೆಕ್ಟ್ ಕಾಲ್ ಮಾಡ ಕೇಳ್ಬಿಟ್ಟವ್ರ ಅವಳ್ನ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಬಂದಿತ್ತು ನಾನ್ ಅದನ್ನ ಶೇರ್ ಮಾಡಿದ್ದೆ ಬಟ್ ಅವಳ್ ನಂಬರ್ ತಗೊಂಡು ಡರೆಕ್ಟ್ ಆಗಿ ಕಾಲೆ ಮಾಡ್ಬಿ ತಳ ಅವ್ರ್ ಬರ್ಲಿ ಅಂತಂದಿದಾಳೆ ಇವಳು ನಾ ಊರಿ ತ ಬಂದೆ ಇವತ್ತು ಬಂದ್ ಎ ಬಾರೆ ಅಂತಂದ್ಲು ಯಾಕೆ ಅಂತಂದೆ ಅಲ್ಲಿಗ್ ಹೋದ್ಮೇಲ್ ಗೊತ್ತು ನಾನೇ ಕಳ್ಸಿದೀನ್ ಕನೇ ರೀಲ್ಸು ನಾನ್ ಕಳ್ಸಿರೋದ್ ನನ್ಗೆ ನೆನಪಿಲ್ಲ. ಯಾರೇ ಹೇಳಿದ್ರು ನಿಮ್ಗೆ ಆತರ ಲೇ ಇದ್ ಯಾವಳ್ ಅಕೌಂಟಲೇ ಇದು ಅಂತಂದ್ಲು ಆಮೇಲೆ ಇದ್ ನಂದೇ ಅಂತಂದೆ ನೀನೇ ಕಳ್ಸಿದ್ದು ಅಂತಂದೆ ನಾ ಯಾವಾಗ ಕಳ್ಸಿದ ತ್ತಿದಿನಿ ಅಂತ್ ನಾನು ಎ ನಿನ್ನೆನೇ ಮಧ್ಯಾಹ್ನ್ ಕಳಸಿದೀಯ ಕಣೆ ಅಂತ ಅಂತಂದ್ಲು ಯಾವಾಗ ಕಾಲ್ ಮಾಡಿದ್ದೆ ಅಂತ ಕೇಳ್ದೆ ಕೇಳಿದಿಕ್ಕೆ ರಾತ್ರಿ ಕಾಲ್ ಮಾಡಿ ಕೇಳ್ಕೊಂಡೆ ಕಣೆ ಬನ್ನಿ ಅಂತಂದ್ರು ಅದಕ್ಕೆ ಬಂದೆ ಅಂತಂದ್ಲು ಐದ್ ನಿಮಿಷ ಆಗತ್ತೆ ಕಣೆ ಅಷ್ಟೇ ಕ್ಯಾಬ್ ಮಿಸ್ ಆರಾಮ ಬಸ್ಸಿಗೆ ಹೋಗ್ಬಹುದು ಮೈನ್ ರೋಡಿಗೆ ಐತೆ ಅದು ಗಾರ್ಮೆಂಟ್ಸ್ ನಾವ್ ಕ್ಯಾಬ್ ಹತತ್ತಿವಲ್ಲ
ಹ
ಆದ್ ಹಂಗೆ ಕ್ಯಾಬ್ ಹತ್ತೋ ನಾವ್ ಏನ್ ಕ್ಯಾಬ್ ನಿತ್ಕೊಳ್ಳತ್ತಲ್ಲ ಹಂಗೆ ಅ ಮೇನ್ ರೋಡು ಆ ನೀನು ಅಲ್ಲಿ ಕಾರ್ನರ್ ಹತ್ರ ಬೆಕ್ರೀ ಐತ್ತಲ್ಲ ಆ ಬೆಕ್ರೀ ತರ ಒಳಗಡೆ ಅದು ಗಾರ್ಮೆಂಟ್ಸ ಮೇನ್ ರೋಡಿಗೆ ಇರೋದು.
ಇನ್ನೊಂದ ಇಲ್ಲೇ
ಹ್ಮು
ಇದನು ಅವ್ಳ ಹೇಳಿದಿಲ್ಲ. ಮೇಡಳ್ಳಿ
ಏನು
ಮೇಡಳ್ಳಿ ಆ ಮೇಡಳ್ಳಿ.
ಮೆಡಲ್ ಕಂಪನಿನಾ.
ಮೇಡಲ್ಲಿ ಇಲ್ಲಿ ಹತ್ರ ಬರು ತ್ತಲ್ಲಾ
ಹಾ ಹಾ ಹಾ ಮೇ ಮೇಡಳ್ಳಿ ಹಾ ಹಾ ಹಾ ಹಾ.
ಮೇಡಳ್ಳಿ
ಹಾ ಗೋ
ಅಲ್ಲಿೋ ಅಲ್ಲಿಯ ಒಂದು ಸಂ ಅಲ್ಲಿ ಹದ್ನೆಂ ಸಾವಿರನೇ ಅಲ್ಲಿ ಪಾರ್ಟ್ ಟೈಮ್ ಬೇಕಂದ್ರು ಮಾಡ ಹಕೋಬೋದು ಇಲ್ಲ ಜನರಲ್ಲ ಮಾಡ್ಕೋಬಹುದು ಅದು ಫುಲ್ ತ ಮಾಡ ಹೋಗೋದು ನೈಟ್ ಶಿಫ್ಟ್ ಇರುತ್ತ ಅವಾಗ ಹೋಗಾಗ ಅಂತ ಹೇಳಿದ್ದಾರೆ ನನ್ಗೆ.
ಇನ್ನೊಂದು ಸಿಕ್ಕೈತೆ ನನ್ಗೆ ಇವಾಗ ನನ್ಗೆ ಇನ್ನೊಂದ್ ಸಿಿಕೈತಿ ಕಣೆ ಇಲ್ಲೇ ಹೊಸಕೋಟೆ ಹತ್ರ ಫ್ಯಾಕ್ಟ್ರಿ ಗೇಟ್ ಹತ್ರ ನಾನ ಇವಾಗ ನನ್ ನ ನನ್ ಪಕ್ಕ ಒಂದು ಹುಡುಗಿ ಳುದಿಲ್ಲ ಅಲ್ಲಿನೂ ಜನರಲ್ ಶಿಫ್ಟ್ ಅಷ್ಟೇ ಬೆಳಗ್ಗೆ ಒಂಬತ್ತು ವರೆ ಹೋಗ್ಬಟ್ಟು ಐದುಂಟೆ ಬರೋದು
ಹ್ಮ
ಆ ಜನರಲ್ ಶಿಫ್ಟ್ ಅಷ್ಟ ಇಪ್ಪತ್ತೈದು ಸಾವಿರ ವರೆಗೂ ಕೊಡ್ತಾರಂತೆ ಪೇಮೆಂಟ್ ಊಟ ಇದೆ ಅಂತೆ ಕ್ಯಾಬ್ ಇದೆ ಅಂತೆ ಫ್ಯಾಕ್ಟ್ರಿ ಗೇಟು ಸೇಮ್ ಅದೇ ಪಿಂಗ್ ಪ್ಯಾಕ್ ಹಂಗು
ಹ
ಮತ್ತೇಏನ್ ಮಾಡ್ತಯ ನೀನ್ ಅಲ್ಲೇ ಮಾಡ್ತಯ
ಇಲ್ಲ ಇಲ್ಲ ಇಲ್ಲ ಫಸ್ಟು ಇವರು ಹೋಗಿದಾರಲ್ಲ ಇವಾಗ ಫಸ್ಟ್ ಫಸ್ಟ್ ಅವರ್ಗ ಫಸ್ಟ್ ಮತ್ ಅಲ್ಲಿ ಎಷ್ಟು ಸ್ಯಾಲ್ರಿ ಬರುತ್ತೋ ನೋಡೋಣ ಆಮೇಲೆ ಬೇಕಂದ್ರೆ ಪ್ಲಾನ್ ಮಾಡೋದಾಗುತ್ತೆ ತ್ತ
ಅಲ್ಲಾ ನೀನ್ ಪರ್ಮನೆಂಟ್ ಆಗುತ್ತೆ ಎಲ್ಲ ಕಣೆ ನಾನ್ ಅದನ್ ಕೇಳ್ತಾ ಇರೋದು
ಎಲ್ಲಿ ಇನ್ನೂ ಕೊಟ್ಟಿಲ್ಲ ಇನ್ನೂ ಡಾಕ್ಯುಮೆಂಟ್ಸ್ ಇನ್ನೂ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ನಾನು ಪರ್ಮನೆಂಟ್ ಆದ್ರೂ ಇಲ್ಲಿ ಕೊಡೋ ಅಲ್ಲ ಪರ್ಮನೆಂಟ್ ಆದ್ರೂ ಇಲ್ಲಿ ಕೊಡೋ ಪ್ರೆಸರ್ ಹೆಂಗಿರು ಗೊತ್ತುತ್ತಲೆೆ ಅಟ್ಲೀಸ್ಟ್ ನಾವು ಡೇ ಹೋಗಿ ಮಾಡ ಮಾರ್ನಿಂಗ್ ಬರೋದಾದ್ರೂ ಬೆಟರ್ ಸ್ವಲ್ಪ ನಿದ್ದೆನೂ ಆಗುತ್ತೆ ಆಯ್ತಾ ಕೆಲ್ಸಾನೂ ಆಗುತ್ತೆ ಮತ್ತೆ ಸ್ಯಾಲ್ರಿಿನೂ ಜಾಸ್ತಿ ಬರುತ್ತೆ
ಹ್ಮ ಇದು ಮೂರ್ ಶಿಫ್ಟ್ ಮಾಡ್ಕೊಂಡ್ರರು ಉಪೇಗಿಲ್ಲ ಅಲ್ಲ
ಹಾ
ಅದಕ್ಕೆ ಫ್ಯಾಕ್ಟ್ರಿ ಗೇಟ್ ಅಲ್ಲಿ ಒಂದ್ಸಲ ಟ್ರೈ ಮಾಡಣ ಕಣೆ ಫ್ಯಾಕ್ಟ್ರಿ ಗೇಟ್ ಅಲ್ಲಿ ಅಲ್ಲಿ ಇಪ್ಪತ್ತೈದು ಸಾವಿರ ಇದೆ ಅಂತೆ ಕ್ಯಾಬು ಫುಡ್ ಎಲ್ಲ ಆಯ್ತಂತೆ ಅಲ್ಲಿ ಅವಳು ಒಂದ್ ಹುಡ್ಗಿ ಹೋಗ್ತಿದ್ದಾಳಂತೆ ಅವ್ಳು ಹೋಗಿ ಬರ್ಲಿ ಅವಳ ಬಾಯಿಂದ ತಿಳ್ಕೊತೀನಿ ಆಮೇಲೆ ಇಲ್ಲಿ ಇವ್ರು ನನ್ನ ಫ್ರೆಂಡ್ ಹೊಂಟಿದಿದ್ದಾರೆ ಇವತ್ ನಾ ಹೇಳಿದ್ನ ಅವ್ಳ ಕರ್ಕೊಂಡ್ ಹೋಗಿದ್ದಿದೆ ಅಂತ ಹೇಳ್ದಲ್ಲ ಇಲ್ಲಿ ಇವ್ರ ಇಬ್ರು ಹೋಗ್ ಬರ್ತಾರೆ ಇವ್ರು ಹೋಗಿರ್ತಾರೆ ಅವ್ರು ಇವಳ್ದ ನೋಡ್ಕೊಳೋಣ ಸಿಚುವೇೇಶನ್ ಇನ್ನೊಂದು ಫ್ಯಾಕ್ಟ್ರಿ ಗೇಟ್ ಇದೆಯಲ್ಲಾ ಅಲ್ಲಿ ನಮ ರೂಮ್ ಪಕ್ಕ ಅವ್ರ ತಂಗಿ ಹೋಗ್ತಾಳಂತೆ ಅವಳ ಹೋಗ್ಬಿಟ್ಟ ಬರ ಲಿ ಅದನ್ನು ಕೇಳ್ಕೊಳೋಣ
ಹಾ ಎಲ್ಲಿ ಸಲ್ರಿ ಜಾಸ್ತಿ ಇದ್ರೆ ಅಲ್ಲಿ ಹೋಗಣ ಅಷ್ಟೆ
ನಿಂದು ಅದ ನೀ ಹೇಳ್ದಲ್ಲ ಇವಾಗ ಓರಿಯನ್ ಮಾಲ್ ಹತ್ರ ಅವ್ರು ಅಲ್ಲಿ ಹೋಗಿ ನೋಡ್ಕೊಳ್ಳಿ ಅವ್ರದು ಅವರು ಬಂದ್ಮೇಲೆದು ನೋಡ್ಕೊಂಡ್ ಬಿಟ್ಟು ವರ್ಕ್ ಎಲ್ಲಿ ಚೆನ್ನಾಗ್ ಅನ್ಸುತ್ತೆ ಬೇಕಾದ್ರೆ ಅಲ್ಲಿ ಮಾಡಿದ್ರ ಆಯ್ತು ಹ್ಮ್ ಮತ್ತೆ ನಮ್ಮ ಏನ್ ಮಾಡ್ದ ಎರಡು ದಿನ
ಏನು ಮಾಡಿಲ್ಲ ಓರಿಯನ್ ಮಾಲ್ ಗೆ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲ
ಹ್ಮ ಮತ್ತೆಲ್ಲ ಹೋಗ್ತೀನಿ ಅಂದೆ ಹ
ಅದೇ
ಹ್ಮ್
ಅಲ್ಲಿ ಇಲ್ಲಿ ಅಂದ್ಕೊಂಡು ಕೊನೆಗೆ ಓರಿಯನ್ ಮಾಲ್ ಗೆ ಹೋಗಿದ್ವಿ ನಾವು
ಹಓ ಚಲೋ ಕೆಲ್ಸ ಮಾಡಿದ್ಯಾ ಒಳ್ಳೆ ಕೆಲ್ಸ ಮಾಡಿದ್ಯಾ
ಹ
ಅವಡ್ ಕೊಡ್ಬೇಕು ನಿಮ್ಗೆ
ಕೊಂಡು ತಲೆ ತಿಕಕ್ಕಲ್ ತಿಕಕ್ಕಲ್ ಕೆಲಸಗಳೆಲ್ಲ ಮಾಡ್ಕೊಂಡ್ ಬಂದಿದ್ದೀ
ಏನ್ ಮಾಡ್ಕೊಂಡ್ ಬಂದಿದ್ಯಾ
ತಳೆ ತಿಕ್ಕಲ್ ತಿಕ್ಕಲ್ ಕೆಲ್ಸಗಳೆಲ್ಲ ಮಾಡ್ಕೊ ಬಂದಿದೀವಿ ನಾವು
ನಿಮ್ಮಮ್ಮ ಬೈಲುಲೇನು
ಎಂತಕೆ ಹೇಳ್ಬಿಟ್ಟು ಹೋಗಿದ್ದ ಮನೆಯಲ್ಲಿ ಹೋಗ್ತೀನಿ ಏನಿಲ್ಲ ಅಲ್ಲಿ ಮಾಲೆಗ್ ಹೋಗಿದ್ವಾ ಹೋದ್ಮೇಲೆ ಏನಾಯ್ತಂದ್ರೆ ಒಬ್ಬ ಒಬ್ಬೊಬ್ಬ್ರ ಸೆಟ್ಟಿಗೆ ಹೋಗಿದ್ದೀವಿ
ಹ ಏನ್ ತಗೊಂಡ್ರಿ ತಗೊಂಡದ್ರ ತಗೊಂಡ್ರ ಸುನೆ ತಲೆ ತಿನ್ ಬಂದ್ರ ಸುಮ್ನೆವ್ರ ತಲೆ ತಿನ್ನಾಕ ಬಂದಿದೀರಾ
ಅಲ್ಲಿ ಸ ಟ್ರೆಸಸ್ ತುಂಬಾ ಚೆನ್ನಾಗಿರುತ್ತಲ್ಲ ಮ ಇರುತ್ತಲ್ಲ ಅಲ್ಲಿ ಅದಕ್ಕೆ ನಾವೇನ್ ಬಂದೀವಿ ಟ್ರಯಲ್ ರೂಮ್ಗ್ ಹೋಗಿ ಟ್ರಯಲ್ ಮಾಡಬಹದಂತ ಇರೋ ಡ್ರೆಸ್ ಎಲ್ಲ ತಕೊಂಡ ಹೋಗಿ ಡೈವರ್ ೋಸ್ ತಗೊಂಡಿದೀ ಪೊಂಡ ಕಂಡು ಎಲ್ಲರೂ ಅದೇ ಮಾಡ ಇರದು ಹೋಗೋದು ಡ್ರೆಸ್ ತಗೊಳುತ್ತೆ ಯಾಕೆ ಚೆನ್ನಾಗ್ ಅನ್ಸಿದ್ರಿ ತಗೋಳೋುದು ಟ್ರಯಲ್ ರೂಮಿಗೆ ಹೋಗ ಟ್ರಯಲ್ ಮಾಡ ಫೋಟೋಸ್ ತಗೊಳ್ಳೋದು ಫೀಯಾಗಿ ಡ್ರೆಸ್ ಬಂತು ಫ್ರಯ ಪೋಟ್ಟ ತನ ಬಂತ
ಹ ಹಾ ಹಾ ನಿಮ್ಮಂತವ್ರ ಇದ್ರೆ ಮಾಲ್ನವರು ಊರಂತಲ ಹಾಲ್ ಮುಚ್ಕೊಂಡು ಪಾರ್್ಲ ಹಾಕೊಂಡು ಬೇರೆ ದೇಶಕ್ಕೆ ಹೊಂಟೋಗ್ಬೇಕು ಸರಿಕಣೆ ರೆಡಿ ಆಗು ನಾನನ್ ಮಾಡ್ತೀನಿ ಮತ್ತೆ
ಹ್ಮ್ ಸರಿ
ಹ್ಮ್